ಹೇಳ್ತರ
ಹಾ ಏನಿಲ್ಲಣ್ಣ ಸುಮ್ನೆ ಮಲ್ಕೊಂಡಿದ್ದೆ
ಹೌದಾ ಟಫನ್ತ್ತ ಊಟಯತ ನಾವು ಹಾಸ್ಪಿಟಲ್ ಬಂದಿದ್ವಿ ನಮ್ಮ್ ವೈಪ್ ಚೆಕ್ಪ್ ಇತ್ತು ಕೋಸ್ಕರ ಹಾಸ್ಪಿಟ್ಲ್ಗೆ ಬಂದಿದ್ವಿ ಹೂ ತಾವ್ ಏನ್ ಮಾಡ್ಕೊ ಏನ್ ಮಾಡ್ತಾ ಇರೋದು
ಹೂ ನಾನ್ ಬಿ ಎ ಓಡ್ತಾ ಇದ್ದೀನಿ
ಯಾವ ಊರು ತಮ್ಮದು
ನಮ್ದು ಇಲ್ಲಿ ಯಾದಗಿರಿ ಸೈಡ್ ಅಣ್ಣ ನಾವು
ಹೌದಾ
ಹಾ
ಮತ್ತ ಜಾಬ್ ಏನಾದ್ರು ಮಾಡ್ತೀರ ಬಾರಿ ಕಾಲೇಜ್ ಹೋಗದ
ಹೂ ಕಾಲೇಜ್ ಹೋಗ್ತಾ ಇದ್ದ ಇವಾಗ ಕಾಲೇಜು ಮುಗೀತು ಫೈನಲ್ ಇಯರ್
ಹೌದಾ
ಹೂ
ಫ್ಯಾಮಿಲಿ ಎಲ್ಲಾ
ಹಾ ಎಲ್ರುೂ ಆರಾಮದಾರಣ ನೀವು
ನಾವು ಎಲ್ಲರೂ ಆರಾಮ್ ಇದೀವಿ ಫ್ರೆಂಡ್ಸ್ ಎಲ್ಲ ಇವತ್ತು ಚೆಕಪ್ ಇರೋದಕ್ಕೆ ರಜೆ ಮಾಡ್ಕೊಂಡು ಬಂದಿದ್ದೀವಿ
ಹೌದಾ ಏನ್ ಪ್ರೈವೇಟ್ ಕಂಪ್ನಿಯನಾ ನೀವ್ ಹೋಗೋದು
ಇಲ್ಲ ನಮ್ದು ಸೊಸೈಟಿ ಇದೆ ಆ ಅ್ರೆ ರೇಷ ಏನಾದೂ ಕೊಡ್ತಾರಲ್ಲ
ಹಾ ಹಾ
ಹ ಅದ್ರಲ್ಲಿ ಸಿ ಯು ವರ್ಕ್ ನಮ್ದೇ ಮಾಡೋದು
ಹ ಹ ಅಂದ್ರೆ ಇ ಗೋಡ ಗೋಡನ ಅಲ್ಲಿ ಕೆಲಸ ಇರ್ತದೆ
ಗೋರ್ಮೆಂಟ್ ಆಗಿಲ್ಲ ಅದೇನು ಗೋರ್ಮೆಂಟ್್ದ ಎಲ್ಲಾ ನಮಗೆ ಸ್ಫೆಸಿಲಿಟಿ ಬರೋದಲ್ಲ ಗೌರ್ಮೆಂಟ್ಂದ ಬರುತ್ತೆ ಬಟ್ ನಾವು ಗೌರ್ಮೆಂಟ್ ಟ್ರು ಅಲ್ಲ ಹಗೆ ಪ್ರೈವೇಟ್ ಹ್ಮ್ ಫೀನ್ಚಾರ್ಜ್ ನಮ್ದಗೆ
ಹೌದಾ
ಹ್ಮ್
ಏ ಹುಬ್ಬಳ್ಳಿಯಲ್ಲಿ ಮಾಡ್ತಾರಾ
ಹ ಇಲ್ಲ ಹೊರೂರು ಹುಬ್ಬಳ್ಳಿ ಹತ್ರ ತಮ್ದು ಎಜುಕೇಶನ್ ಇವಾಗ ಕಂಪ್ಲೀಟ್ ಆಯ್ತಾ ಹಲೋ ತಮ್ದು ಎಜುಕೇಶನ್ ಇವಾಗ ಕಂಪ್ಲೀಟ್ ಆಯ್ತಾ
ಹಾ ಅಣ್ಣ ಆಯ್ತು ಈಗ ಬಿಎ ಮಗಿತು ನಂದುು
ಹ್ಮ್ ನೆಕ್ಸ್ಟ್ ಏನ್ ಮಾಡ್ಬೇಕು
ಹಾ ನೆಕ್ಸ್ಟ್ ಅು ಮಾಡಿದ್ರೆ ಮ್ ಎ ಮಾಡ್ಬೇಕು ಅಂತಿದ ಅಲ್ಲೇ ಧಾರವಾಡದಲ್ಲಿ
ಹಾ
ಹ್ಮ್ ಅಲ್ಲೇ ಧಾರ್ವಾಡ ಬರೋಕಂತ ಚ ಲ್ಲ ನೆಕ್ಸ್ಟ್ ಟೈಮ್
ಹಾ ಹಾ ಮತ್ತೆ ಎಲ್ಲಾದ್ರೂ ಟ್ರಿಪ್ ಅದು ಏನಾದ್ರು ಹೋಗಿದ್ರೆ
ಹಾ ಟ್ರಿಪಹೋಗಿಲ್ಲಣ ಯಾವಾಗ ನೀವ್ ಹೋಗಿದ್ರಿ
ನಮ್ದು ಮಂತ್ಲಿ ಇರತ್ತ ಮತ್ ಒಂದ್ಸಾರಿ ಫ್ರೆಂಡ್ಸ್ ಕರ್ಕೊಂಡಲ್ಲ ಆದ್ರೂ ಹೋಗೋದು ಇರತ್ತೆ ಕಾಮನ್ ಆಗಿ ಮೊನ್ನೆ ಈಗ ಹಣಮಪ್ಪಂದ ಮೂರ್ ಹಣ್ಮತ್ತಂದ ಒನ್ ಟೈಮ್ ನೋಡ್ಬೇಕಕ್ ಅಂತ ಹೇಳಿದ್ರಲ್ಲ ಮೂರ್ ವರ್ಷ ಅದಕ್ ಬ ಲ್ಲ ಅದಕ್ಕಲ್ಲಿ ಮೂರ್ ಹನುಮಪ್ಪನ ಒ ಸರಿ ಒಂದೇ ದಿನಕ್ಕೆ ನೋಡೋದಂತ ಇದೆ ಇಲ್ಲಿ ಶಿವಮೊಗ್ಗ ಹತ್ರ ಒಂದು ಒಂದು ಕಾವೇರಿ ಹತ್ರ ಇನ್ನೊಂದು ಸಾತಿನಹಳ್ಳಿ ಅಂತ ಮೂರನ್ನು ಆಟ್ ಎ ಟೈಮ್ ಬೆಳಗ್ಗೆ ಇಿಂದ ಸಾಯಂಕಾಲ ಒಳಗೆ ಬೆಳಿಗ್ಗೆ ಸೂರ್ಯ ಹುಟ್ಟಿದ್ಮೇಲೆ ಸೂರ್ಯ ಮುಣುಗು ತ್ತರೊಳಗೆ ಮೂರನ್ನು ದರ್ಶ ಪ್ರಶಣ ಮಾಡಿದ್ರೆ ಕಾಶಿಿಗೆ ಹೋಗಿರೋ ಪುಣ್ಯ ಸಿಗುತ್ತಂತ ಹಳೆ ಕಾಲದಿಂದಾನು ನಂಬಿಕೆ ಸ ಹಂಗಾಗಿ ಮೊನ್ನೆ ಎಲ್ಲಾ ಫ್ರೆಂಡ್ಸ್ ಸೇರಿ ಹೋಗ್ ಬದ್ವಿ
ಹೌದಾ
ಹ್ಮ್
ಹ್ಮ್ ಹ್ಮ್ ಹ್ಮ
ನಾವೆಲ್ಲ ಚೆನ್ನಾಗಿ ಫ್ರೆಂಡ್ಸ್ ಜೊತೆ ಹೋದ್ರೆ ಚೆನ್ನಾಗಿರತ್ತೆ ಫುಲ್ ಎಂಜಾಯ್ಮೆಂಟ್ ಇರುತ್ತೆ
ಫ್ಯಾಮಿಲಿ ತಗೊಂಡ ಹೋಗಿದರಾ ಯಾವಾಗಾದ್ರೂ
ಫ್ಯಾಮಿಲಿನ ಇವಾಗಿಲ್ಲ ಅಂದ್ರೆ ಹೆಂಡ್ತಿ ಪ್ರೆಗ್ನೆಂಟ್ ಇದ್ದಾಳಲ್ಲ ಸೊ ಹಂಗಾಗಿ ಫ್ಯಾಮ್ಲಿ ಇವಾಗೆಲ್ಲ ಹೋಗಿಲ್ಲ ನಿನ್ನೆ ಒಂದ್ ಫ್ಯಾಮಿಲಿ ಮ್ಯಾರೇಜ್ ಇತ್ತು ಹಂಗಾಗಿ ಮ್ಯಾರೇಜ್ಗೆ ಹೋಗಿದ್ವಿ ಹೋಗಿ ನೈಟ್ ಒಂಬತ್ತು ಗಂಟೆ ಆಗಿತ್ತು ನೈಟ್ ಬಂದಾಗ
ಏನ್ ಕಾರಲ್ಲಿ ಹೋಗಿದ್ರ ಏನ್ ಹ್ಮ ಹ್ಮ್ ನಿಮ್ ಬರ್ತಾ ಡ್ರೈವಿಂಗ್
ಹಾ ಬರತ್ತ ಎಲ್ಲ ಹೊ ಮಾಡ್ತವ್ ನ ಡ್ರೈವಿಂಗ್ ಹೋ ಮಾಡ್ತೀವಿ ಎಲ್ಲಾ ತರದ ವರ್ಕುನು ಎಲ್ಲದ ಮಾಡ್ ಕೇಬಿಟ್ಟಿದೀನಿ ಮದಲೆಲ್ಲ ವಿ ಆರ್ ಎಲ್ ಸ್ಯಾಲ್ರಿ ಒಂದ ಹಾಧ್ಯೋಳು ಸಾವಿರ ಕೊಡತ್ತಾರ ಆಮೇಲ್ ಸೈಡ್ಗೆ ಯಾವ್ದದು ಇದು ಏನಾದ್ರು ಬರತ್ತ ಒಂದ್ ಇಪ್ಪತ್ತ ಇಪ್ಪತ್ತೈದು ಸಾವಿರವರ್ಗೂ ಆಗತ್ತೆ
ಹ
ಮತ್ತೆ ನಿಮ್ದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಎಲ್ಲ ಚೆನ್ನಾಗಿದಾ ಹ ನಿಮ್ದು ಎಲ್ಲಾ ಫ್ಯಾಮಿಲಿಲ್ಲಿ ಎಲ್ಲ ಚೆನ್ನಾಗಿದೆಯ ಅಂದೆ
ಚನ್ನಾಗಿದೆ
ಹ್ಮ್
ಈಗ ನಾನ್ ಎಜುಕೇಶನ್ ಏನ್ ಮಾಡಿದ್ರಿ
ನಮ್ದು ಡಿಪ್ಲೊಮಾ ಆಗಿದೆ ಒಳ್ಳೆ ಬಿ ಎನುೂ ಆಗಿದೆ ಐ ಟಿ ಎ್ ಮುಗಸಿದೀನಿ ಯಾವ್ಯಾವ್ ಕಲಿಬೇಕ ಎಲ್ಲಾನು ಕಲ್ಕೊಂಡ್ ಬಿಟ್ಟಿದ್ದೀನಿ ಎಂಜಿನಿಯರಿಂಗ್ ಮಾಡ್ಬೇಕ ಅನ್ಕೊಂಡೆ ಮಾಡ್ಬೇಕನ್ನೋರೊಳಗೆ ಮನೇಲಿ ಮದುವವೆ ಮಾಡಿದ್ರು ಸೊ ಹಂಗಾಗಿ ನೆಕ್ಸ್ಟ್ ಎಜುಕೇಶನ್ ಕಂಪ್ಲೀಟ್ ಮಾಡ್ಲ ಡಿಗ್ರಿ ಎಕ್ಸಾಮ್ ಇದ್ದಾಗೆಏ ನಂದು ಡಿಗ್ರಿಫೈನಲ್ ಇಯರ್ ಎಕ್ಸಾಮ್ ಇದ್ದಾಗ ಮದುವೆ ಆಯತು ನಂದ
ಹ್ಮ್ ಹೌದಾ
ಹಾ ಇಪ್ಪತ್ತೈದ್ ವರ್ಷಕ್ಕೆ ಅಂದ್ರೆ ಮದ್ಮಾಡಿದ್ರು ಮನೇಲಿ ಅಂದ್ರೆ ಅಣ್ಣಂದು ಮಾಡ್ತಾ ಇದ್ರು ಅದ್ರ ಜೊತೆಗೆ ಖರ್ಚಲ್ ಖರ್ಚಾಗತ್ತೆ ಮಾಡೋಣ ಅಂತ ಹೇಳಿ ಮನೇಲಿ ಮದ್ವವೆ ಮಾಡಿದ್ರು ಹಂಗಾಗಿ ಮದ್ವೆ ಮಾಡ್ಕೊಂಡ ಲೈಫ್ ಸೆಟಲ್ ಮಾಡ್ಕೊಂಡರಾಮಗಿದ್ದಿ
ಮನೇಲಿ ಇಬ್ಬರು ಅಣ್ತಂಬ್ರಿದ್ರೆ ಅದೇ ನೋಡಿ ಒಬ್ ಒಬ್ರೆಗೆ ಹೆಜಗುಟ್ಟ ಒಬ್ಬರಿಗೆ ಹೆಜ್ ಆಗಿರಲ್ಲ
ಮತ್ ಮುಂದೆ ನಿಂಗ್ ಮತ್ ಇನ್ನೊಂದ್ ಎರಡ್ ವರ್ಷಕ್ಕ ಆದ್ರು ಅಷ್ಟ್ ಖರ್ಚ ಮಾಡಬೇಕು ಇವಾಗ ಮಾಡುವ ಅಂತೇಳಿ ಅವ್ರ ಜೊತೆಗ್ ನಮ್ದು ಸೇರ್ಸ್ ಮಾಡ್ಕ ಬಿಟ್ರು
ಹ್ಮ್ ನಮ್ದ ಅಂಗಿಲಣ್ಣ ನಾನು ಒಬ್ನೇ ಇರೋದು
ಹ ಒಬ್ರ ಆದ್ರೆ ಆರಾಮ್ ನೀವ್ ಯಾವಾಗ ಅಂತೀರ ಅವಾಗಗತ್ತ
ಆದ್ರೆ ಸಿಸ್ಟರ್ಸ್ ತುಂಬಾ ಜನ ಅಂದ್ರೆ ಐದ್ ಜನ ಇದಾರ ಸಿಸ್ಟರ್ಸ್
ಐದು ಜನ ಸಿಸ್ಟರ್
ಹಾ ಒಂದು ನಾಲ್ಕ್ ಜನದ
ಹಾ ಹಾ
ನನಗೊಬ್ಬ ತಂಗಿ ಇದ್ದಾಳೆ ನನಗೆ
ಹಾ ಹಾ ಅವ್ರದ ಮದ್ವೆ ಮಾಡ್ಕೊಂಡ ಆಮೇಲ್ ಅವ್ರದ ಮದ್ವೆ ಮಾಡಿ ನಿಮ್ದು ಮಾಡ ಆಗದ
ಹಾ
ಹ್ಮ್ ಇವಾಗ ಮತ್ತತ್ ನಿಮ್ದ್ ಎಜುಕೇೇಶನ್ ಎಲ್ಲ ಕಂಪ್ಲೀಟ್ ಆಗ್ಬೇಕಲ್ಲ ಎಜುಕೇಷನ್ ಕಂಪ್ಲೀಟ್ ಆಗಿ ಆಮೇಲೆ ನೀವು ಒಂದ್ ಜಾಬ್ ಹ ಹಕೊಂಡು ಅದ್ರಾಗ ಇವಾಗ ಕೈ ಹುಡುಕೋದು ತುಂಬಾ ವಜ್ಜದೆ
ಹೌದಣ ಇವಾಗ ಅದೆಲ್ಲ ಬಿಟ್ಟು ಸುಮ್ಮನೆದ ಹಣ
ಹಲೋ ಹಾ ಹೇಳಿ ಹೇಳಿ
ಇವಾಗ
ವಯಸ್ ಕೇಳಸ್ದಲ್ಲ ಹಲೋ
ಹಲೋ
ಹಾ ಇವಾಗ ಕೆಲ್ಸ ಆಗ್ತದೆ ಎಷ್ಟೊತ್ತು ಕೆಸತ
ಹ ಹೌದ ಅವ ಕಾಲ್ ಬಂದಿತ್ತು ಅದ್ಕ್ಕೆ ಈ ತರ ಆಯ್ತದು
ಹ್ಮ್
ಆದ್ರೆ ಇವಾಗಂತೂ ಗೌರ್ಮೆಂಟ್ ನೌಕರಿ ಮೇಲೆ ಆಸೆನ ಇಟ್ಕೋಬಾರ್ದಂತನೆ
ಗೌರ್ಮೆಂಟ್ ಜಾಬ್ ಮೇಲೆ ಎಲ್ಲ ಈಗ ಈಗಿನ ಗೋರ್ಮೆಂಟಗೆ ಟ್ಯಾಲೆಂಟ್ ಇಂಪಾರ್ಟೆಂಟ್ ಅಲ್ಲ ಮನಿ ಇಂಪಾರ್ಟೆಂಟ್. ಆ ತರ ಇದೆ ಇವಾಗಿವಾಗಿಂದ ಇದಕ್ಕೂ. ಯಾರ್ ಜಾಸ್ತಿ ಮೆರಿಟ್ ಅಲ್ಲಿ ಬಂದಿಲ್ಲ ಅಂದ್ರರು ಅವನ ಮನಿ ಜಾಸ್ತಿ ಕೊಟ್ರೆ ಸಾಕ.
ಮೆರಿಟಲ್ಲಿ ಲಾಸ್ಟ್ ಬಂದನ್ ಕೂಡ ಮನೆ ಕೊಟ್ರೆ ಫಸ್ಟ್ ಆಗ್ತಾನ ಅದ್ರಲ್ಲಿ
ಹ್ಮ್ ಲಾಸ್ಟ್ ಗರ್ ಅವನು ಫಸ್ಟ್ ಮಾಡ್ತಾರೆ ಫಸ್ಟ್ ಗರ್ ಅವನು ಲಾಸ್ಟ್ ಮಾಡ್ತಾರೆ. ಹೌ ಅದೆಲ್ಲಾ ಇವಾಗಿನ್ ಗೋರ್ಮೆಂಟ್ ಆತರ ಇದಿಯಲ್ಲ.
ಮತ್ತೆ
ಹಾ. ಹಲೋ. ಹಲೋ ಹಲೋ
ಹಲೋ
ಹಾ ಇವಾಗಸ ಯಾಕೆ ಕಟ್ ಕಟ್ ಆಗ್ತಾ ಇ ಅಲ್ಲಿ ನಿಮ್ದು
ಇಲ್ಲ ಮನೇಲಿ ಕಾಲ್ ಮಾಡ್ತಾ ಇದ್ದಾರ ನಮ್ಮ ಅಪ್ಪಾ.
ಹ್ಮ್ ಹೌದಾ ಇನ್ನೊಂದ ಎರಡು ನಿಮಿಷ.
ಹ್ಮ್ ಅದೇ ಎತ್ಲಿಲ್ಲ ರಿಸೀವ್ ಮಾಡ್ಲಿಲ್ಲ ಅವ್ರಗ
ಹಾ.
ಹೂ ರಿಸೀವ್ಮ್ ಮಾಡಿಲ್ಲಾ ಅಂದ್ರೆ ಬೈತಾರ ಅವ್ರತ್ರ
ಹೌದ ಇವು ಏನು ಹೇಳಿದೀರಾ ವರ್ಕ್ ಮಾಡ್ತೀವಿ ಪಾರ್ಟ್ ಟೈಮ್ ಅಂತ ಹೇಳಿ ಏನಾದ್ರು.
ಮನೆಲ.
ಹ್ಮ
ಮನೇಲಿ ಏನು ಹೇಳಿಲ್ಲ ನಾನು
ಹ್ಮ್ ಯಾಕಂದ್ರೆ ಮನೇಲಿ ಹೇಳ್ದೇ ಮಾಡೋದು ಬೆಸ್ಟ್ ಯಾಕಂದ್ರೆ ಸೈಡ್ ಖರ್ಚ ಅದು ಇ ಇತ್ತಲ್ಲ ಇದ ಕಾಲೇಜ್ ಲೈಫ್ ಅಂದ್ರೆ ಖರ್ಚು ತುಂಬಾ ಇರತ್. ಇನ್ನು ನಮ್ದು ಜಾಬ್ ಮಾಡ ಮಾಡ ಆದ್ರೆ ಖರ್ಚ ನಮ್ದಷ್ಟೇ ಇರುತ್ತ ಒಳ್ಳಿ ನಾವ್ ಎಲ್ಲಾದ್ರೂ. ನ್ನಲ್ಲ ಏನಿರಲ್ಲ ಬಟ್ ಕಾಲೇಜ್ ಲೈಫ್ ಅಂದ್ರೆ ಖರ್ಚ ಇರತ್ತೆ
ಹೌದಾ.
ಹ್ಮ್ ಕಾಲೇಜ್ ಲೈಫಲ್ಲಿ ನಾವಂತೂ ಸಿಕ್ಕಾಪಟ್ಟೆ ಮಜಾ ಮಾಡಿದೀವಿ ಕಾಲೇಜ್ ಲೈಫ
ಹೌದೌದು.
ಯಾಕಂದ್ರೆ ನಮ್ ಟೈಮ್ ಅಲ್ಲಿ ಪ್ರಿನ್ಸಿ ಬಲ್ರಿ ನಮ್ದ ಇದು ಇದ್ರು ನಾವ್ ಏನ್ ಹೇಳ್ತಿೀವಿ ಅದು ಲಾಸ್ಟ್ ನಾವು ಮ ಅವು ಬೇರೆ ಕಾಲೇಜಲ್ಲೆಲ್ಲ ಹೆಂಗೆ ಪ್ರಿನ್ಸಿಪಲ್ ಗೆರೆೇನಾ ಸ್ಟೂಡೆಂಟ್ಸ್ ದಾಟಲ್ಲ. ತರ ಇತ್ತು ಬಟ್ ನಮ್ ಕಾಲೇಜ್ ಲೈಫ್ ಅಲ್ಲಿ ಹಂಗಿರ್ಲಿಲ್ಲ ಮೇಡಮ್ ನಾವ್ ಆಗಿರ ಗೆರೆ ರ್ಲಿಲ್ಲ ಯಾವ್ ತರ ಬೇಕ ಯಾವ ತರ ಎಂಜಾಯ್ ಮಾಡ್ಕೇಬಿಟ್ಟಿದೀವಿ ಲೈಕ್ ಕಾಲೇಜ್ ಲೈಫ್ ಮಾತ್ರ.
ಯಾವ ಕಾಲೇಜ ಅಣ್ಣ ನೀವು ಅಲ್ಲಿ.
ಇಲ್ಲೇ ಎ ಜಿ ಎಂ ಕಾಲೇಜ್ ನವಗ್ರಹ ತೀರ್ಥ ಚಿತ್ರ ಇದೆಯಲ್ಲ. ಅವು ಒಂಬತ್ತ ನವಕ್ರ ಮೂರ್ ಇಲ್ಲ ಹೊರೂರು. ಒಂಬತ್ ನವಗ್ರಹ ಮೂರ್ತಿ ಇದಾವಲ್ಲ.
ಗೊತ್ತಿಲ್ಲದ ಅಷ್ಟೊಂದು ನನಗ.
ಹ್ಮ್. ಗೂಗಲ್ಲ್ಲಿ ಸರ್ಚ್ ಮಾಡಿದ್ರೆ ಸಿಗತ್ತೆ ಇದೇ ಕಾಲೇಜ್ ನಮ್ದು ಇದೇ ಊರಲ್ಲ. ಸೋ ಹಂಗಾಗಿ. ಡ ನಮ ಹೇಳಂಗ ಕೇಳ್ತಿದ್ರು ಹಂಗ ಬ ಒಂದ್ ಫಂಕ್ಷನ್ ಮಾಡ್ಬೇಕ. ಅಂದ್ರೆ ನಾವವು ಪರ್ಮಿಷನ್ ಕೊಡ್ಬೇಕ ಆ. ತರ ಇತ್ತು ನಮ್ ಕಾಲೇಜ್ ಲೈಫ್ ನಾವು ಎಂದ ಫ್ರೀ ಇರ್. ಆ ಡೇಟ್ ಹೇಳ್ತಿದ್ವಿ ಮೇಡಮ್ ಅವರ್ಗೆ ಅವ್ರ ಅದೇ ಡೇಟ್ಗೆ ಚೆನ್ನಾಗ್ ಮಾಡಾಗ
ಹಾ ಹಾ
ಅವರು ಬೆಸ್ಟ್ ಇದ್ರ ನಮ್ಗೆ ಮತ್ ನೆಕ್ಸ್ಟ್ ಅದ್ನೇ ಕಂಟಿನ್ಯೂ ಮಾಡ್ಬೇಕು ಯಾಕಂದ್ರೆ ಅವರು ನೆಕ್ಸ್ಟ್ ಅಲ್ಲಿ ಬೇರೆ ಕಾಲೇಜಿ ಅವರು ಅಂತರ್ ಸಿಗ್ಬೇಕಲ್ಲ ನಮ್ಗೆ ಹಂಗಾಗಿ ನಾವು ಅಷ್ಟಕ್ಕೆ ಮತ್ ಮ್ಯಾರೇಜ್ ಆಯ್ತು ಸುಮ್ನೆ ಆಗಿಬಿಟ್ವಿ
ಅಂದ್ರೆ ಟೆಂತ್ ಆದ್ಮೇಲೆ ಡಿಪ್ಲೊಮಾ ಮಾಡಿದಾರ ಡೈರೆಕ್ಟ್
ಆದ್ಮೇಲೆ ಡೈರೆಕ್ಟ್ ಡಿಪ್ಲೊಮಾ ಡಿಪ್ಲೊಮಾ ಒನ್ ಇಯರ್ ಹೋದ ತಕ್ಷಣ ಬ್ಯಾಕ್ ಆಯ್ತ ಇಯರ್ ಬ್ಯಾಕ್ ಆಯ್ತು ಒಂದ್ ವರ್ಷ ಮನೇಲ್ಲ ಇದ್ದೆ ಆಮೇಲೆ ಐ ಟಿ ಐ ಮಾಡ್ಕೊಂಡೆ ಐ ಟಿ ಐ ಮಾಡ್ಕೊಂಡ್ ಪಿ ಯು ಸಿ ಎಕ್ಸಾಮ್ ಡೈರೆಕ್ಟ್ ಎಕ್ಸಾಮ್ ಕಟ್ಟಿದೆ
ಪಿ ಯು ಸಿ ಮಾಡಿದ್ರೆ
ಪಿ ಎ ಸಿ ಮಾಡಿ ಅಲ್ಲ ಡಿಗ್ರಿ ಮಾಡೋದು ಮತ್ತೆ ಹ್ಮ್ ಪಿ ಯು ಸಿ ಮುಗಿಸಿ ಕೊಂಡು ಆಮೇಲೆ ಡೈರೆಕ್ಟ್ ಡಿಗ್ರಿ ಬಂದ್ವಿ
ಹಾ ಹಾ
ಹ್ಮ್ ಸರಿ ಆಯ್ತು ಓಕೆ ಸರಿ ಸರಿ ಓಕೆ ಬಾಯ್